ಹಲೋ ಹ ಬ್ರೋ ಹೇಳಿ ಹೇಳಿ ಹ್ಮ್ ಆಯ್ತು ನಿಮ್ದು
ನಮ್ದ ಆಯ್ತು ನೋಡರು ಏನ್ ಮಾಡಿದ್ರ ಬ್ರೋ ಊಟ
ರೈಸ್ ತಿನ್ಕೋಬಂದೆ ಬ್ರೋ ನೀವು
ನಾವು ಅದೇ ನೋಡ ಬ್ರೋ
ಹಾ ನೀವ ಎಗ್ಗ್ರೈಸ್ ತಿನ್ಕೊ ಬಂದ್ರ ಹುಬ್ರೋ ಚೆನ್ನಗಿ ಚೆನ್ನ ಇದಾರೆ ಬ್ರೋ ನಿಮ್ಮ್ ಮನೇಲಿ
ನಮ್ಮನಲ್ಲ ಚೆನ್ನಾಗದಾರ ನೋಡಬ್ರ
ಮತ್ತೇನ್ ಸಮಚರ ಎನ್ ತುಂಬಾ ದಿನ ಆದ್ಮೇಲೆ ಕಾಲ್ ಮಾಡ್ಬಿಟ್ರಿ
ಏನ್ ಹಂಗೆ ಬ್ರೋ ಸುಮ್ಮ್ನೆ ಟೈಮ್ ಪಾಸ್-
ಟೈಮ್ ಪಾಸ್ಗೋಸ್ಕರ ಕಾಲ್ ಮಾಡ್ತೀರಾ
ಟೈಮ್ ಪಾಸ್ಂದ್ರೆ ಆತ್ರ್ಲ್ ರಿಲೇಷನ್ ಸ ಬೆಳಸಬೇಕ ಬೇರೆತೆ
ಹೌದ ಹಾ ಏನ ಡೀಪಾ ಏನೋ ಸ್ಕೂಲ್ ಫ್ರೆಂಡ್ಸು ಫೋನ್ ಮಾಡರೆ ತುಂಬಾ ದಿನ ಆದ್ಮೇಲೆ ಅಂತ ನಾವ್ ಅನ್ಕೊಂಡ್ರೆ
ಹ
ನೀವು ಟೈಮ್ ಪಾಸಿಗೋಸ್ಕರ ಫೋನ್ ಅಂತಿದ್ರಾ ಏನು ಮಾಡೋಣಾ ಹೇಳಿ
ಅಂಗೆನಲ್ಲ ಬ್ರೋ
ಮತ್ತೇನಬ್ರೋ
ಮಾಥೇಬ್ರು ಹೆ ಸ್ಕೂಲ್ ಕಡೆ ಹೋಗಿದ್ದೀ ನೀವು
ಇಲ್ಲೊಬ್ರು ನಾವ ಇಲ್ಲ ಇರೋದೆಲ್ಲ ಹೋಗಿಲ್ಲ ಹಾಸ್ಟೇಲಲ್ಲಿ ಇದ್ವಿ
ಹ
ಮತ್ತೆ ಊರಿಗೆಗ್ ಹೋದಾಗ್ಲಿ ಎಲ್ಲ ಸ್ಕೂಲ್ ಕಡೆ ಹೋಗೋದು
ಹೌದೂಬ್ರೋ
ಏನೋ ಒಂತರ ಮೆಮೊರೀಸಾ ಚೆನ್ನಗೀ ಇರುತ್ತೆ ಅಲ್ವಾ
ಹ್ಮ್ಮ್ ಬ್ರೋ
ನೋಡುದರೆ ಟೈ ಸ್ ಸಿಗಲ್ಲ ಫೋನು ಅಂತರೊಬ್ರು ನಾವು ನೋಡ್ರ ಏನೋ ಸ್ಕೂಲ್ ಫ್ರೆಂಡು ತುಂಬಾ ದಿನ ಆದ್ಮೇಲೆ ನೆನ್ಸ್ಕೊಂಡ್ ಕಾಲ್ ಮಾಡ್ಬಿಟ್ಟವನನೆ ಅಂತ ಹೇಳುವಣ ಇದೇನ್ ಬ್ರೋ ಹಿಂಗ ಕೇಳ ಆನತ್ತೀರಾ ನೀವು
ನೆನಪಿಲ್ಲ ಬ್ರೋ ಏನೋ ಹಂಗ ಮರ್ತೋಗಿವಿ
ಬಿಡು ಒಬ್ರೋ ಒಂದ್ ವರ್ಷ ಜೊತೆಗ್ ಓದಿದ್ದು ವೆಷ್ಟು ಅನ್ನಸ್ಬಿಡುತ್ತೆ ಬ್ರೋ ನೀವ್ ಮಾತಾಡಕ್ ಕೇಸ್ಕೊಂಡ್ರೆ
ವೇಷ್ಟ ಆದ್ರೆ ಏನ್ ಆಗಲ್ಲ ತಗೋ ಬ್ರೋ ಮಾತಾಡಿಗ
ಬ್ರೋ ಒಂದ್ ವರ್ಷ ಜೊತೇಲ್ಲೇ ಓದ್ಬಿಟ್ಟು ಯಾವ್ ಸ್ಕೂಲ್ ಅಂತ ಕೇಳ್ತ ಇದ್ಯಲ್ಲ ಬ್ರೋ
ನೆನ್ಪಿಲ್ಲ ಬ್ರೋ ನೆನ್ಪಿನ್ಸೆ ನೆನ್ಪಿನ್ ಶಕ್ತಿ ಕಮ್ಮಿ ಬ್ರೋ ನನಗೆ
ನೀವೆಲ್ಲಾ ಇದ್ದೀರೆಲ್ಲಾ
ಹ್ಮ್ ಹೇಳ ಬ್ರೋ
ಅ ಏನಿಲ್ಲ ಹೇಳಿ ಪರ ಪರವಾಗಿಲ್ಲ ಆಯಿತು
ಏನಿಲ್ಲ ಬ್ರೋ ಹಗೆ ಸುಮ್ನೆ
ಹಾ
ಮತ್ತೆ ಬ್ರೋ ಮಧ್ಯಾಹ್ನ ಊಟ
ಮಧ್ಯಾಹ್ನ ಊಟ ಆಗಿರ್ಲಿಲ್ಲ ಇವಾಗ ಎಗ್ರಸ್ ತಿನ್ಕೊ ಬಂದು ಕೂತಿದ್ದೀನಿ
ಹೌದ ಬ್ರೋ ನಿಮ್ ಪ್ರೈಮರಿ ಎಲ್ಲಿ ಎಲ್ಲಿ ಕಂಪ್ಲೀಟ್ ಆಯ್ತು ಬ್ರೋ ನಿಮ್ದು
ನಮ್ದು ಅಲ್ಲೇ ಇಂದು
ಇಂದು ಕಾಲೇಜಾ
ಹ್ಮ್
ಹೌದ ಬ್ರೋ ಹ ಒಂದು ಎರಡು ಯು ಕೆಜಿ ಎಲ್ ಕೆಜಿ
ಅದು ಜ್ಞಾನ ತುಂಗ ಅಂತೇಳಿ
ಹೌದು ಬ್ರೋ
ಇ ನಾರ್ಮಲ್ ಆಗ ಫಿಫತ್ ನಿಮ್ ಜೊತೆನೆ ಓದಿದ್ದು
ಫಿಫ್ತ್ಗು ಈಗ ನಾವು ಓದ್ರೋದಕ್ಕು ಎಷ್ಟ್ ದೂರ ಬ್ರೋ ಎಲ್ಲಿನ ನೆನಪಿಟ್ಕೊಳೋಕೆ ಆಗುತ್ತೆ
ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಸರಿ ಬಿಡಿ ಆಯ್ತು ಹೋಗ್ಲಿ ಏನ್ ಮಾಡಕ್ ಆಾಗತ್ತೆ ಎಲ್ಲಾ ಸಿಚುವೇಷನ್ ಡಿಮಂಡ್ ಮಾಡಿಸ್ದಂಗೆ ಟೈಮ್ ಡಿಮಂಡ್ ಮಾಡ್್ದಂಗೆ ಹೋಗ್ಬೇಕಾಗುತ್ತೆ
ನಿಮ್ಮ ಡವ್ ಹೇಗಿದ್ದಾಳಬರು
ನಾಮ್ ಡವ್ ಏನಾಗಿದೆ ಒಬ್ರು ಸೂಪರ್ ಆಗಿದ್ದಾರೆ
ಸೂಪರ್ ಆಗಿದ್ದಾರಬ್ರು
ದಿನ ಆದ್ರು ಸ್ಕೂಲ್ಲ್ಲೇ ನೆನ್ಪಿಟ್ಕೋಕ್ ಆಗದ ಇರೋರು ನೆನ್ಪಿಟ್ಕೊಂಡ್ ಫೋನ್ ಹೆಂಗ್ ಮಾಡಿದ್ರಿ ಅಂತ ಗೊ
ಬ್ರೋ ಅದು ನಂಬರ್ ಸೇವ್ ಆಗಿತ್ತು
ಹ್ಮ್ ಯಾರು ಅಂತ ಟೆಸ್ಟ್ ಮಾಡಕ ಂದ್ರರು ಫೋನ್ ಮಾಡಿದರಾ
ಹಾಗೆ ಸುಮ್ಮನೆ ಮಾಡಿದ್ವಿ ಮತ್ತೆ ಈ ತರ ಅಂತೇಳಿ ನೆನಪ ಆಯ್ತು
ಅಯ್ಯೋ ಯೋ
ಆದ್ರೆ ಸ್ಕೂಲ್ ಹೆಸರು ನೆನಪು ಆಗ್ತಿಲ್ಲ
ಬಾ ಗಾಡ ಬಿಡಿ ಅಲ್ಲೇ ಆರ್ ಎಂ ಕೆ ಅಲ್ವೇಂದ್ರಿ ಏನ್ ನೀವು
ನಂಗ ಬರ
ಆದ್ರರು ಈ ಮನುಷ ಸುಳ್ಳ ಹೇಳ್ಬೇಕು ಬ್ರೋ ಬಟ್ ಆದ್ರೆ ಈ ರೇಂಜಗೆಲ್ಲಾ ಹೇಳ್ಬಾರ್ದು ಏನ್ ಬ್ರೋ ನೀವ್ ಈಗ್ ಹೇಳ್ತಿದೀರಾ
ಏನಲ್ಲ
ಇನ್ನೊಂದೆ ಇನ್ನೊಂದ ಏನ್ ಗೊತ್ತು ಾ ನಂ್ ಾನ ತುಂಗಲ್ ಸೇರಿದ್ದೆ ಅಂತ ಹೇಳಿದ್ದಲ್ಲ ಅಲ್ಲಿ ಮಾಡಿರೋ ಕಿತಾಬ್ ಪತಿಗಳೇ ನಂಗೆ ಇನ್ನು ತಲ ಹಂಗೆವೇ ನೀವು ಒಂದ್ ವರ್ಷ ಫುಲ್ ಜೊತೆ ಮ ಓದ್ಬಿಟ್ಟು ನಾನ್ ಬಿಡಿ ಹೋಗ್ಲಿ ಬೇಡ ನೀವು ಅದೇ ಸ್ಕೂಲಲ್ಲಿ ಓದ್ಬಿಟ್ಟು ಸ್ಕೂಲ್ ಹೆಸ್ರೆ ನೆಪಿಲ್ಲ ಅಂತೇಳಿ ಹತ ಇದೀರಲ್ಲ ನಿಮ್ಗೆಲ್ಲ ಏನ್ ಹೇಳೋಣ ಹೇಳಿ
ಏನು ಮನೆಗೆಲ್ಲ ಅ ಸುಮ್ನೆ ಇಂಗೆ ಏನು ಮಾಡಂಗಿಲ್ಲ
ಬಿಡಿ ಬಿಡಿ ಬಿಡಿ ಏನ ಹೋಗ್ಲಿತ್ಲ ಫೋನ್ ಮಾಡಿದರ ಹೇಳಿ ಆಯ್ತು ಇನ್ನೇನ್ ಮಾಡಕ್
ಮತ್ತೆ ಬ್ರೋ ನಿಮ್ದ್ ಆರಾಮ್ ಅದಾರ
ನಮ ಡೋವ್ಯೂ ನೋಗ ಏನಾಗಿದರು ಚೆನ್ನಾಗಿದ್ದಳೆ
ಅವಾಗ ಪ್ರೈಮರಿ ಒಳಗೆ ಆರಾಮ ಓದ್ತಿದ್ಿಡ್ರು ಈಗ ಏನ್ ಸುಮ್ನೆ ಇಂಜಿನಿಯರಿಂಗ್
ಏನಿಲ್ಲ ಅವ ಮನೇಲಿ ಬೈತಾರೆ ಹೊಡ ತ್ತಾರೆ ಅಂತ ಸ್ಕೂಲ್ಿಗೆ ಹೋಗ್ತಿದ್ವಿ ಈಗ ಹೋಗಿಲ್ಲ ಅಂದ್ರೆ ಊಟ ಬಜ ಆಾಯ್ಳ ಜೊತೆ ಅೆಂಡೆನ್ಸ್ ಸಿಗಲ್ಲ ಅಂತ ಕಾಲೇಜಗೆ ಹಯತೀವಿ ಅಷ್ಟ ಡಿಫ್ರೆನ್ಸ್ ಅವಾಗ ಇವಾಗ
ಅಷ್ಟೇ ದಿಫ್ಫ್ರೆಂಸ್ ಎಲ್ಲಿ ಅವಾಗ ಎಲ್ಲಿ ಇಂಟ್ರನಲ್ಸ್ ಇಲ್ಲ ಏನ್ ಸುಮ್ ಡೈರೆಕ್ಟ್ ಎಕ್ಸಾಮ್ ಬರ್ದ್ರೆ ಬರೀ ಬಿಟ್ರೆ ಬಿಡು ಪಾಸ್ ನೀನು
ಹಾ ಈಗ ಇದಾವಲ್ಲ ಈಗೆಲ್ಲ ಪ್ರಿಪರೇಟರಿ ಎಫ ಎ ಇಯರ್ ಎಂಡಿಂಗ್ ಅಲಿ ಟೆಸ್ಟು ಆ್ಯನಿವಲ್ ಎಲ್ಲ ನಡೀತಿದ್ವು
ನಾವ ಓದ ಮುಂದ್ ಯಾವ ಮೀನ್ ಟರ್ಮ್ ಇಲ್ಲ ಎಫ್ ಎ ಇಲ್ಲ ಏನ ಇಿಲ್ಲ ಅಲ್ರು
ಬಿಡಿ ಇವಾಗೆಲ್ಲಾ ಇದೆ ಅಲ್ವ
ಾಗಿದೆ ಆದ್ರೂ ನಮ್ದು ಅವಾಗೇ ಎಂಜಾಯ್ ಮಾಡಿದ್ ಜಾಸ್ತಿ
ಹ್ಮ್ ಇವಾಗೆಲ್ಲ ನಾವಿಲ್ ಬಂದ್ ಸೇರ್ಕೊ್ಬಿಟ್ಟು ಸಿ ಐ ಈ ಸಂತೆ ಸೆಮ್ ಎಕ್ಸಾಮ್ಸ್ ಅಂತೆ ಇದೆಲ್ಲ ಯ ಬ್ರ ಇದು
ಅ ಅಲ್ಲಿ ಒಂದ್ ವರ್ಷ ಗೊತ್ತತಿದ್ರು ಅಷ್ಟೇ ಇಲ್ಲಿ
ಹಾ ಅದೇ ಅದೇ ಅದೇ ಡಿಫ್ರೆನ್ಸ್ ನೋಡಿ
ಏನ್ ಇಲ್ಲಿ ಸ್ವಲ್ಪ ಇಲ್ಲಲ್ಲಾ ಸ್ಟ್ಯಾಂಡ್ ಇಂಗ್ಲಷ್ ಮಾತಾತಾರೆ ಅಲ್ಲಿ ನಮ ಇಂಗ್ಲಷ್ ನಾವು ಮಾತಡ್ತಿದೀವಿ
ಅದೇ ಅದೇ ಅದೇ ನಮ್ದು ಇನ್ನೊಂದೇನು ಅಂತಂದ್ರೆ ನಮ್ ಸ್ಕೂಲಲ್ಲಿ ಸ್ಟಾರ್ಟಿಂಗ್ ನಾನು ಅಲ್ಲಿ ನಿಮ್ ಜೊತೆ ಫಿಫ್ತ್ ಓದ್ಬಿಟ್ಟು ಸಿಕ್ಸ್ತ್ಗೆ ಇಲ್ಲಿಂದು ಜಾಯ್ನ್ ಅಂದಲ್ಲ ನಿಮ್ ಜೊತೆ ಬಿಟ್ಬಿಟ್ಟು ಹ ಸ ಮರ ಸಿಕ್ಸ್ ಟು ಟೆನ್ ಕಂಪ್ಲೀಟ್ ಆಗೋವರೆಗುನುವೆ
ಹಾ
ಒಂದ್ ವೇಳೆ ಏನಾದ್ರರು ಕನ್ನಡದಲ್ಲಿ ಮಾತಾಡಿದ್ವಿ ಇವನ್ ಇನ್ಕ್ಲೂಡಿಂಗ್ ಕಾರಿಡಾರ್ಸು ವಾಶ್ರೂಮ್ಸು ಕ್ಲಾಸ್ ರೂಮ್ಸ್ ಏನಾದ್ರು ಕನ್ನಡದಲ್ಲಿ ಮಾತಾಡಿದ್ವಿ ಅಂತಂದ್ರೆ ಮ್ ಕನ್ನಡ ವರ್ಡ್ಸ್ ಯೂಸ್ ಮಾಡಿದ್ವಿ ಅಂದ್ರೆ ಟೂ ರುಪೀಸ್ ಫೈನ್ ಕಟ್ಬೇಕಿತ್ತು ಆಕ್ಚುಲಿ ನಾವಲ್ಲಿ
ಯಾಕ ಇಬ್ರು ಕರ್ನಾಟಕದ ಹುಟ್ಟಿ ಕನ್ನಡ ಮಾತಾಡ್ಲ ಅಂದ್ರೆ ಹೆಂಗಬ್ರು
ಅಲ್ಲ ಸ್ಕೂಲ್ ಇರೋದು ಕರ್ನಾಟಕದಲ್ಲಯ ಪ್ರೊಫೆಸರ್ಸು ಕನ್ನಡದವರಯ್ಯ ಬಟ್ ಆದ್ರೆ ಈ ರೂಲ್ಸು ರೆಗ್ಯುಲೇಷನ್ಸು ಅಂತ ಬಂದಾಗ ಫಾಲೋ ಅ ಮಾಡ್ಲೇಬೇಕಾಗತ್ತೆ ಈ ಪ್ರಿನ್ಸ ಏನ್ ಗೈಡ್ ಮಾಡ್ತಾರ ಅದನ್ನ ಹ ಸ್ವಲ್ಪ ಸಿಕ್ತ ಹಾಗಿದ್ರು ಅದ್ರಲ್ಲಿ ಬರಿ ಇಂಗ್ಲೀಷ್ ಮೀಡಿಯಂ ಅನ್ನೊದುಕ್ಕಿಂತ ಸಿ ಬಿ ಎಸ್ ಇ ಸ್ಕೂಲ್ ಅಲ್ಲಾ ಸ್ವಲ್ಪ ಇಂಗ್ಲಿಷ್ಲ್ಲೇ ಮಾ ತಡಬೇಕು ಈವನ್ ಬಾಟ್ಲರ್ ಇಂಗ್ಲೀಷ್ ಆದ್ರೂ ಓಕೆ ಬಟ್ ಕನ್ವರ್ಜಷನ್ ಇಂಗ್ಲಿಷ್ ಟು ಇಂಗ್ಲೀಷ್ ಇದ್ರೆ ನಮ್ದು ಸ್ಪೀಕಿಂಗ್ ಸ್ಕಿಲ್ಸ್ ಆಗಿರ್ಬೋದು ಇನ್ನೊಂದ ಏನ ಆಗಿರ್ಲಿ ಇಂಪ್ರೂವ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಜೊತೆಗೆ ಅನ್ನೋ ಪರ್ಪಸ್ಗೋಸ್ಕರ ಫೈನ್ ಮಾಡ್ತಿದ್ರು
ಈಗೇನ್ ಈಗೇನ್ ಸ್ಕೂಲ್ ಐತೆ ಕೆಡಬಾರ
ಏ ಇದೇನು ಡ್ರಾಯಿಂಗ್ ಕೇಳ್ತಿದ್ಯಾ ಇದೇ ಸ್ಕೂಲು
ಮಬ್ರ ಸ್ವಲ್ಪ ಹಳೆ ಕಟ್ಟಡ ಇದ್ದುಲ್ಲಾ ಸೈಡ್ಗೆ ಅವು ಏನಾರೂ ಕಟ್ಸ ನಾವು
ಇಲ್ಲ ಇಲ್ಲ ಇದಾಗ ಗೆನ್ನು ಏನು ಮಾಡಿಲ್ಲ ಡೆಮೊಲಿಷನ್ ಮಾಡಿಲ್ಲ ಇದಾವ ಹಂಗೆ ಇದಾವ ಪ್ರಿನ್ಸಿ ಚೇಂಜ್ ಆದ್ರು ಪ್ರಿನ್ಸಿ ಚೇಂಜ್ ಆದ್ರು ಚೇಂಜ್ ಆದ್ರು ಬೇರೆ ಬಂದರು ಮತ್ತೊಬ್ರು ಅಲ್ಲೇ ಲೋಕಲ್ ಅವರು ಯಾವರು ಇವ್ರ ಅವ್ರ ಇವ್ರ ಅವ್ರರಿಗೆ ಇವ ಅವ್ರರಿಗಿಂತೂ ಸಿಕ್ ಅಂತ ಹೇಾರೆ ತಡ್ ಪಿನ್ಸಿ ಅವರ್ದು
ನಾವೇನ್ ಹೋಗಾರಲ್ ಬಿಡ್ರ ಮುಗೀತ
ಅಲ್ಲ ನಾವು ಹೋಗಲ್ಲ ಬಟ್ ಹುಡುಗರು ಇದಾರಲ್ಲ ನಮ್ಮ್ ಹುಡುಗರು ಹೋಗ್ತಾರ ಅಲ್ಲಿ ಮನೆ ಪಕ್ಕತದಲ್ಲಿ
ಹೌದು ಬ್ರಾ
ಏನು ಅಂತ ಕೇಳ್ತೀವಲ್ಲ ಊರಿಗೆೋದಾಗ ಇಲ್ಲ ಮೊದಲೇ ಇದ್ರಲ್ಲ ಅವ್ರಗಿಂಥಷ್ಟು ಇಟ್ಟೋಣ ಇವರು ಬಹಳ ರೂಲ್ಸ್ ರೆಗ್ಯುಲೇಷನ್ ಎಲ್ಲ. ಫಾಲೋ ಅಪ್ ಮಾಡ್ತಾರೆ ಅವರೇ ಬೇಕು ಇವ್ರು ಬೇಡ ಅಂತಿದ್ದಾರೆ ಹುಡುಗರು ಈಗ.
ಅಯ್ಯೋ ನಮ್ದಾವಾಗ ಒಂದ್ ಲೆಕ್ಕ ಕೂ. ಮಂತನೆ.
ಆ.
ನಮ್ದ್ ಅವಾಗ ಒಂದ್ಕ್ಕ ಕೂ.
ಹಾ ನಮ್ದೇ ನಾ. ಒಬ್ರು ಚೆನ್ನಾಯತು ಅವವಾಗ. ಅಂದ್ರೆ ಇನ್ನೊಂದೇಏನು ಅಂದ್ರೆ ಜೊತೆ. ಗಿರೋ ಫ್ರೆಂಡ್ಸು ಹಂಗೆ ಬೇಗ ಅಡ್ಜಸ್ಟ್ ಆಗ್ತಿದ್ರು.
ಈಗನ್ನ್ ಎಲ್ಲಾ ಹಊಡರು ಫೋನ್ ನೋಡಿದೆ. ಗೇಮ್ ಆಡಿದೆ ಫ್ರೀ ಫೈರ್ ಆಡಿದೆ
್ ನಮ್ದೇ ಬೇರೆ ಯ್ತ ಬಿಡಿ ನಮ್ದು ಊರಲ್ಲ ಬರ್ತ್ಲ್ಲ ನಾವು ಸ್ಕೂಲಲ್ಲಿ ಮಾತ್ರ ಹಂಗಿ ಇರ್ತಿದ್ದ್ ಊರಿಗೆ ಬಂದ್ವಿ ಅಂದ್ರೆ ಮನೇ ಇರ್ತಿರ್ಲಾ ಬ್ಯಾಗ್ ಬಿಚ್ಚಿದ್ದು ಮುಗೀತು ಯೂನಿಫಾರ್ಮ್ ಕೂಡ ರಿಮೂವ್ ಮಾಡ್ತಿರ್ಲಿಲ್ಲ ರಸ್ತೆೇಜ್ ಮಾಡಿದರ ಹಂಗೆ. ಚಿನಿಕೋಆಡ್ದೆ ಬಗರಿ ಆಡಿದೆ.
ಈಗ ಬುಗುರಿ ಅಂದ್ರೆ ಗೊತ್ತಿಲ್ಲ ಗೋಲಿ ಅಂದ್ರೆ ಗೊತ್ತಿಲ್ಲ. ಚಿನ್ನ ದಾಂಡ ಅಂದರು ಗೊತ್ತೇ ಅಲ್ ಬಿಡ್ರಿ. ಈಗ ಯಾರನ ಕೇಳಿ ಫ್ರೀ ಫೈರ್ ಗೊತ್ತ. ಗೊತ್ತಾ ಕ್ಯಾಂಡಿ ಕ್ರಶ್ ಗೊತ್ತಾ.
ಟೆಕ್ನಾಲಜಿಯ ಟೆಕ್ನಾಲಜಿ ಇಂಪ್ರೂವ್ ಆದಂಗಗೆಲ್ಲ ಹುಡುಗರು ಅಪ್ಡೇಟ್ ಆಗ್ತಾ ಹೋಗ್ತಾರೆ ಈಗ. ಇವ ನೀ ಈಗ ಚಿಕ್ಕ ಮಕ್ಕಳ ಕಡೆ ಆ ಹಾಗೆ. ಎ ಬಿಡಿ ಹೋಗ್ಲಿ ಬಗರಿ ಚಿನ್ನಿ ಕೋಲು ಗೋಲಿ ಎಲ್ಲಾ ಬ್ಯಾಡ ಕೀಪ್ಯಾಡ್ ಫೋನ್ ಕೊಟ್ರೆ ಬಿಸಾಕ್ತಾರೆ ಬ್ರೋ ಈ ಎಲ್ಲಾ ಸ್ಮಾರ್ಟ್ ಫೋನ್ಸ್ ಇ ಬೇಕು ಕೀಪ್ಯಾಡ್ಸ್ ಎಲ್ಲ ಕೊಟರೆ ಬಿಸಾಡ್ತಾರೆ ಈಗ.
ಅದ್ರ ಸ್ಾ ಮಿ ಇದ್ರ. ಸ್ಮಾರ್ಟ್ಫೋನ್ ಐಫೋನು ಸ್ಯಾಮ್ಸಂಗ್ ಅಂತೆ ರೆಡ್ಮಿ ಅಂತೆ.
ಹಾ.
ಡೈಲಿ ಒಂದೊಂದು ಯಾವ ಟ್ರೆಂಡ್ಕ ಅವನೇ ಬೇಕು.
ಹೇಗೆಲ್ಲ ಐಫೋ ಫೋನ್ ಅಲ್ಲ ಐ ಫೋನ್ಅಲ್ಲಿ ಈಗೆಲ್ಲ ಐಫೋನ್ ನಿಂತಿದ್ದಾರೆ ಈಗೆಲ್ಲ. ನಾರ್ಮಲ್ ಆಗ ಜನ್ರೇಷನ್ ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದ ಹಂಗಿಲ್ಲ ಜನ್ರೇಷನ್ ಕೂಡ ಅದಕ್ಕೆ ಅಪ್ಡೇಟ್ ಆಗ್ತಾ ಹೋಗ್ಲೇಬೇಕಲ್ಲ.
ಸ್ಪೋರ್ಟ್ಸ್ ಎಲ್ಲ ತಗೋ ಬಿಡ್ತಾರ.
ಅಯ್ಯೋ ಈ ನಮ್ಮ ಹಳ್ಳಿಗಳಲ್ಲೇ ಬಿಟ್ರು ಈಗ ನಮ್ಮೂರಲ್ಲಿ ಈಗ ನಮ್ ಸ್ಕೂಲ್ ಇತ್ತಲ್ಲ ಅದೇ ಸ್ಕೂಲ್ನೇ ತಗಳಿ ನಮ್ ಸ್ಕೂಲ್ನ ಆರ್ ಎಂ ಕೆ ತಗೊಳ್ಳಿ ನಾವು ನೀವು ಜೊತೆಗೆ ಓದಿದ್ದೇನೆ ಆ ಸ್ಕೂಲ ಅಲ್ಲಿ ಏನ್ ಸ್ಪೋರ್ಟ್ಸ್ ಇತ್ತಲ್ಲಾ ಅದೇ ಬಿಟ್ರು ಇಲ್ಲೆಲ್ಲಾ ಸಿಟಿ ಸೈಡ್ಸ್ ಎಲ್ಲಾ ಬಂದ ಏ ಈಗ ನಾವ ಇದೀವಲ್ಲ ಇಲ್ಲೆಲ್ಲ ಬಂದ್ರೆ ಎಂತ್ದ ಇಲ್ಲ ಸ್ಕೂಲ್ಸ್ ಗ್ರೌಂಡ್ಸ ಇಲ್ಲ ಮೇನ್ ಆಗಿ
ಎಲ್ಲವರು ಸಣ್ಣ ಸ್ವಲ್ಪ ಜಾಗ ಇದ್ದಲ್ಲ ಹೊಡ್ದ ಹೊಡದ್ ಮನೆ ಕಟ್ಕದು ಎಲ್ಲಾ ಮಾಡ್ತಾರೆ
ಹ್ಮ್ ಗ್ರೌಂಡ್ಸ್ ಇಲ್ಲ ಹಂಗೆ ಕಂಪೇರ್ ಮಾಡಿದ್ರೆ ನಮ್ದೇ ಬೆಟರ್ ಅನ್ಸುತ್ತೆ ಹ್ಮ ಏನ್ ನಮ ಜೂನಿಯರ್ಸ್ರು ಇಲ್ಲ ಹೋಗ್ಬೇಕು ಊರ್ ಕಡೆ ಹೋಗಿಲ್ಲ ಮುಂದಿನ ವಾರ ಹೋಗೋಣ ಅಂತ ಸ್ವಲ್ಪ ಇಲ್ಲೇ ಇನ್ನುೂ ವರ್ಕ್ಗಳಿದಾವೆ ಕಾಲೇಜಸ್ ಅಲ್ಲಿ ಮುಗೇಶ ದಡ್ಡು ಮುಂದಿನ ವಾರ ಹೋಗಬೇಕು
ನಿಮ್ ಕಾಲೇಜ್ನಾಗ ಅದೇ ಈ ಕಾಲೇಜು ಪ್ರಿನ್ಸಿಪಲ್ ಏನಾದರು ಚೇಂಜ್ ಆಗಿರ ಬ್ರೋ
ಯಾವ ಕಾಲೇಜು
ಕಾಲೇಜ
ಈಗ ನಾನ್ ಪ್ರೆಸೆಂಟ್ ಇರೋ ಕಾಲೇಜಾ
ಹ ಇಲ್ಲ ಬ್ರೋ ಪಿ ಯು ಸಿ ಒಳಗೆ
ಇಲ್ಲ ಒಬ್ರು ಅಲ್ ಪ್ಯೂರ್ ಟಚ್ ಅಲ್ಲಿ ಇಲ್ಲ ನನ್ ಸ್ಕೂಲ್ಸ್ ಮಾತ್ರ ಇದ ಇರೋದು
ಅಲ್ಲ ಬ್ರೋ ಈ ಇಲ್ಲಿ ಇಿಂದ್ ನೆನಪೈತಿ ಮೊನ್ನೆ ಈಗ ಒಂದ ಎರಡು ವರ್ಷ ಎರಡು ವರ್ಷ ಮೂರ್ ವರ್ಷದ್ದ ಇನ್ನು್ ನೆನಪಿಲ್ಲ ಕಾಲೇಜ್
ಬಟ್ ಇನ್ನೊಂದ ಇನ್ನೊಂದು ಏನಾಗುತ್ತೆ ಅಂದ್ರೆ ಸ್ಕೂಲ್ಗೆಲ್ಲಾ ಹೋಗ್ಬೇಕ್ರೆ ಹೆಂಗ್ ಗೊತ್ತು ಅಂದ್ರೆ ಆ ಪಕ್ಕದಲ್ಲಿ ಮನೆಯವ್ರು ಇರ್ತಾರಲ್ಲ ನಮ್ಮ್ ಪಕ್ಕದ ಮನೆ ಮಕ್ಕ ಮಕ್ಕಳೇ ನಮ್ಮ ಮಾಮ್ಮನ ಮಕ್ಕಳೇ ಹಯ್ತಾರೆ ಸ್ಕೂಲಿಗೆ ಹಂಗಾಗಿ ಗೊತ್ತಾಗುತ್ತೆ ಇನ್ನೊಂದು ಇದು ಪಿ ಯು ಅಲ್ಲಿಟಚ್ ಅಲ್ಲಿರ ಹುಡುಗ್ರ ಇಲ್ಲ ಅದ್ರಲ್ಲಿ ಬೇರೆ ನಾವವು ಈಗ ಬಂದಿರದೆ ಊರ್ ಬಿಟ್ಟು ಬಂದ್ ಈಗ ಎರಡು ವರ್ಷ ಮೂರ್ ವರ್ಷ ಆಯ್ತಾ ನಾನ್ ಬಿಟ್ಟ ಬಂದೇ ಮೂರ್ ವರ್ಷ ಆಯ್ತು ಅದ್ರಲ್ಲಿ ಬೇರೆ ಟಚ್ ಅಲ್ಲಿ ಇಲ್ದ ಇರೋ ಹುಡುಗರು ಬೇರೆ ನಾವು ಕಾಲೇಜ್ ಕಡೆ ಹೋಗೋದೇ ಇಲ್ಲ ಅದ್ ಯಾವ್ ತರ ಬ್ರೋ ಗೊತ್ತ ನಿಮ್ಮ್ ಯಮ ತಾಳೆ ನಿಂಪಿು ಎಲ್ಲಿ ಮಾಡಿದ್ ನೀವು
ನಾನು ಪಿ ಯು ಮಾಡ್ಲಿಲ್ಲ ಬ್ರೋ ಡಿಪ್ಲೊಮ ಮಾಡಿದೆ
ಡಿಪ್ಲೊಮ ಎಲ್ಲಿ ಮಾಡಿದ್ದ್ ನೀವು ಅರಪನಳ್ಳಿಲ್ ಮಾಡಿದ್ವಿ ದಾ ಸರಿ ಅಲ್ಲಿ ಯಾವ ಕಾಲೇಜ್ ಜೊ
ಎಷ್ಟ ಈಜಿ
ಹಾ ಸರಿ ಅಲ್ಲೇ ಕಾಲೇಜ್ ಪ್ರಿನ್ಸಿಪಲ್ ಯಾರೆಂದರೆ ಗೊತ್ತ ಈಗ ನೀವ್ದಾಗ ಯಾರಿದ್ರಿ ಈಗ
ಈಗ ಎಲ್ಬೋ ನಾವ್ ಹೋಗ ಮುಂದೆ ಒಬ್ಬರು ಇದ್ರು ಅವ್ರು ರಿಟೈರ್ಡ್ ಆದ್ರನ ಹ
ಹ ನೋಡಿಬ್ರೋ ನಾವು ಪಿ ಯು ಮಾಡ್ಕೊಂಡು ಎರಡ್ ವರ್ಷ ಬಿಟ್ಟ ಬಂದವ್ರು ನಿಮ್ಗಿಂತ ಒಂದ್ ವರ್ಷ ಮುಂಚೆ ಬಂದವ್ರು ನಮ್ಗಿಂತ ಒಂದ್ ವರ್ಷ ಲೇಟ್ಗಿ ಬಂದಿರ ನಿಮ್ಗೆ ಗೊತ್ತಿಲ್ಲ ನಮ್ಗೆ ಬ್ರೋ ಗೊತ್ತಾಗಬೇಕದು ಯಾವ್ತರ ಹೇಳಿ ನೀವೇ ಹೇಳಿ
ಊರಿಗೆ ಹೋಗ್ತಿರಲ್ ಬ್ರೋ ಆತರ ಏನು
ಆಾ ಹಃ
ಮತ್ತೊಬ್ರು ಯಾವಾಗ
ಬ್ರೋ ಸರಿ ಬ್ರೋ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಕೆಲ್ಸ ಇದೆ ಮಾಡ್ತೀನಿ ರೀ ಒಂದೆರಡು ನಿಮಿಷ ಸರಿ
ಎಟುಕಲು